ಹಲೋ ಆರಾಮಾ
ಆರಾಮದಿನಿ ನೋಡ್ ನೀನು
ನಾನು ಆರಾಮದಿನಿ
ಏನು ಊಟ ಇಲ್ಲ ನಾಷ್ಟ ಮಾಡಿದೆ ಬೆಳಗ್ಗೆ
ಏನ್ ಮಾಡ್ದಿ ನಾಷ್ಟ
ನಾನು ಚಿತ್ರನ್ನ
ಚಿತ್ರನ್ನ ಹ್ಮ್
ನಾನಾ ನಾನು ರೊಟ್ಟಿ ಪಲ್ಲೆ
ಹೇಳಿ
ಏನು ಇಲ್ಲ ಸುಮ್ಮನೆ ಕುಂತಿದ್ದೆ ಹಂಗ ಹಚ್ಚಿದ್ದೆ
ಹೌದೇನು
ಹ್ಮ್ ನೀನು
ನಾನು ಖಾಲಿ ಕೂತಿದ್ದೆ ಕಬೊಡ್ ಕ್ಲಿನ್ ಮಾಡತಿದ್ದೆ
ಹ್ಮ್ ಹ್ಮ್
ನಮ್ದ ಒಂದು ಹಳೆ ಆಲ್ಬಮ್ ತಗ್ದೆ
ಹ್ಮ್
ಹ್ಮ್ ಅದೇ ಅಕ್ಕಾ ಆಲ್ಬಮದಾಗ ಫೋಟೋಸ್ ನೋಡಕತಿದ್ದೆ ಹಳೆ ಹತ್ತನೇ ಕ್ಲಾಸಿನ್ ಫೋಟೋ ಬೀಳ್ಕಡೋ ಸಮಾರಂಭ ಬೀಳ್ಕೊಡಿಗೆ ಸಮಾರಂಭದ್ದು
ಹ್ಮ್ ಹ್ಮ್ ಹ್ಮ್
ಮತ್ತೆ
ನಾನು ಆತರದ ಯಾವ ಫೋಟೋಸ್ ಇಲ್ಲ ಗೊತ್ತು ಅಂತ ತಕೊಂಡಿದು ಇಲ್ಲ ಇಟ್ಟನೂ ಇಲ್ಲ ಹಳೇ ಅಂದ್ರ ಅವಾಗಿನಾವು ಒಂದು ಯಾದ ಆಯ್ತ್ ನೋಡ್ ಅಷ್ಟೇ ಫೋಟೋ ಹಳೇದ್ ಸಣ್ಣಕ್ಕಿದ್ದಾಗಿ ಅಂದ್ರ ತಗಿಸಿದ್ರು ಅವನ್ ತಗೋಬೇಕಲ್ಲಲ್ಲ ರೊಕ್ಕ ಕೊಟ್ಟು ಒಂದುಸಲನು ತಕೊಂಡೆ ಇಲ್ಲ
ತಾಕದಿನಪ್ಪ ಮನ್ಯಾಗ ಹದಿನೈದು ರೂಪಯಿಗೆ ಒಂದು ಫೋಟೋ ಅಂತಿದ್ರ ಅಂದ್ರ ನಮ್ ಸಲಾಗ ಹೆಂಗಂದ್ರ ಕಂಪಲ್ಸರಿ ತಗೋಕಿತ್ತು
ನಂದ್ರಾಗೆ ನಂಗ ಇರ್ದಿರ ನಮ್ ಇಷ್ಟ ನಮ್ಮ ಬೇಕಂದ್ರೆ ತಗೋಬಹುದು ಇಲ್ಲಾಂದ್ರೂ ಇಲ್ಲ ತಗಲೇಬೇಕು ಅಂತ ಏನಿಲ್ಲ
ನಮ್ದು ಹತ್ತನೇ ಕ್ಲಾಸ್ಯಿಂದು ಹೌದು ಬಿಳ್ಕೊಡೆ ಸಮಾರಂಭ ಹೆಂಗಗಾಗಿತ್ತು ಅಂತಂದ್ರ ನಾವ್ ಹ ಹತ್ತನೇ ಕ್ಲಾಸ್ ಇದ್ದಾಗ ಇದು ಕೋವಿಡ್ ಬಂತ
ಹ್ಮ್
ಕೋವಿಡ್ ಬಂದಿದಕ್ಕ ಎಕ್ಸಾಮನು ಹತ್ತನೇ ಕೋವಿಡ್ನಾಗ ಬರ್ದವಿ ಅವಾಗ ಮಾಡ್ಲೇ ಇಲ್ಲ ಆ ವರ್ಷ
ಹ್ಮ
ಫಸ್ಟ್ ಪು ಸಿ ಹನ್ನೊಂದನೇ ಕ್ಲಾಸ್ಗೆ ಹೋದ್ಮ್ಯಾಗ ನಮ ನಮ್ ಹಳೆ ಪ್ರಾನ್ಸಿಪಲ್ರು ತಾನಿ ಬಿಟ್ಟು ಹೋಗಿದ್ರ ಅಲೆ ಅವಾಗ
ಹ್ಮ್
ಶಾಲಿ ಬಿಟ್ಟುದ್ನಾಗ ಹೊಸ ಪ್ರಿನ್ಸಿಪಲ್ರು ಬಂದಿದ್ರೂ ನಾವವು ಎಲ್ಲ ಹುಡುಗುರು ಹೋಗಿ ಅವ್ರ ಜೊತೆ ಮಾತಾಡಿ ನಮ್ಗಳ ಕೂಡ ಸಮಾರಂಭ ಮಾಡಬ ಮಾಡ ಮಾಡಕೊಡ್ಬೇಕಿ ನೀವು ಅಂತ ಹೇಳಿ ಹ ಒಂದು ವರ್ಷ ಹತ್ತನೇ ಕ್ಲಾಸ್ ಮುಗುದು ಆದ್ಮ್ಯಾಗ ಒಂದ್ ವರ್ಷ ಆದ್ಮೇಲೆ ನಾವು ಆ ಆ ಕಾರ್ಯಕ್ರಮ ಮಾಡ್ಸ್ಕೊಂಡಿದೀವಿ ಅವ್ರ ಕೈಲ್ಲ
ಅಂದ್ರ ಬೀಳ್ಕೊಡಗೆ
ಹಾ
ಅಂದ್ರೆ ನಿಮ್ಮ ಅಂದ್ರೆ ನಿಮ್ಮ ನಿಮ ನಿಮ್ಮ ತರಗತಿಕಿನ ಸಣ್ಣ ಹುಡ್ಗುರು ಇರ್ತಾವಲ್ಲ ಅವ್ರು ಮಾಡಲ್ಲ ನಿಮ್ಗ
ಅವ್ರ ಮಾಡ್ತಿ ಅವ್ರ ಮಾಡ್ಬೇಕ ಹೇಳ್ಬೇಕಂದ್ರ ಆ ವರ್ಷ ಆಹ ಕೋವಿಡ್ ಇತ್ತಲ್ಲ
ಹ್ಮ ಹ್ಮ
ಬಂದಿದ್ವಲ್ಲ ಸಾಲಿ ಬಂದಿದ್ದು ಎಲ್ಲಾ ಬಂದಿದ್ ಎಕ್ಸಾಮ್ ಅಷ್ಟ ನಡೆಸಿದ್ರು ಪರೀಕ್ಷೆ ಎಷ್ಟ ನ ಹಂಗಾಗಿ ಮಾಡಕ ಆಗ್ಲಿಲ್ಲ ಸಾಲಿನ ಬಂದ್ ಮಾಡ್ಬಿಟರು ಅವಾಗ ಮೊಬೈಲ್ನಾಗ ಕ್ಲಾಸ್ ಹೇಳಿದ್ರು ಫೋನ್ ನಾಗ ಕ್ಲಾಸ್ ಹೇಳಿದ್ರು ಆ ವರ್ಷ
ಹ್ಮ ನಾನ್ ಅಕಾರರವು ಆಟ ಎಲ್ಲಾ ಇಲ್ಲ ಗತ್ತು
ನಿಮ್ ಮಾಡಿಲ್ಲಾ ಹತ್ತನೇ ಕ್ಲಾಸ್ನಾಗ ಬೀಳ್ಕೊಡೆಗ ಸಮಾರಂಭ
ನೆನ್ಪ ಇಂಗ ಮಾಡಿದ್ರ ಇಲ್ಲ ಅಂದ್ರೆ ನಾವ್ಕರ ಪರೀಕ್ಷೆನ ಕೋವಿಡ್ನಾಗ ಬರ್ದಿದ್ದಲ್ಲ ಅಂದ್ರ ಅವಾಗ ಆನ್ಲೈನ್ ಕ್ಲಾಸ್ ಇದ್ವಲ್ಲ ಒಂದು ಕೇಳಿಲ್ಲ ನೋಡ್ ನನ್
ಹ್ಮ್
ಕೇಳ್ದ್ ನಂದ ತಗಳದ ಆಮೇಲೆ ಎ ಇದು ಧಾರವಹಿ ನೋಡ್ಕೊ ಕುಂತಡದು ಜಬ್ಗ ಧಾರಾವಹಿ ನೋಡ್ ದ್ದೇ ನಾಗ ಫ ತಗ್ಗು ಅಂದ್ರೆ ತಗ್ಗು ಅಂದ್ರ ಟೈಮಿಂಗ್ ಇದ ಇ ಅಷ್ಟು ಕುತ್ಕೊಂಡ ಅಂದ್ರ ಫುಲ್ಮುಗಸ ತನ್ಕನ ಕು
ಮತ್ತತ್ ಅವ ಕೆಲ್ಸರ ಏನ ಹಡು ಮನೆಯಿಂದ ಹೊರಗೆ ಹೋಗಂಗಿಲ್ಲ ಮಾರ್ಕೆಟ್ಗೆ ಹೋಗಂಗಿಲ್ಲದ ಹೊರ ಎಲ್ಲಿಗ ಹೋಗಿರದ ನಾಂತ್ರು ಹೊರಗ ಹೊಂಟನದ್ರ ಪೊಲೀಸರು ಕಟಕಿ ತಗೊಂಡ ಈದ
ಹ್ಮ್ ಹ್ಮ್ ಮತ್ತೆ ಹಂಗಿತ್ತಲ್ಲ ಅವಾಗ
ಕಟ್ಟಿಂಗ ಮಾಡ್ಸಿದ್ದಿಲ್ಲ ಒಂದ್ ಆರು ತಿಂಗಗಳ ಅನ್ಸುತ್ತ ಕಟ್ಟಿಂಗ್ ಶಾಪ್ ಓಪನ್ ಇದ್ದಿಲ್ಲ ಕಟಿಂಗ್ ಅಂಗಡಿನ ಒ ಒಂದು ಕೂರ್ಲಾ ಕಟ್ ಮಾಡ್ತಿದೀಲಿ ಇಷ್ಟು ಇಷ್ಟ ದೊಡ್ಡ ದೊಡ್ಡ ಕೂರ್ಲಾ ಪೂರ ಚಲಂಗ ಆಬಟದೆಾಗ
ಈ ಬೀಳ್ಕೂಡ ಸಮಾರಂಭ ಎಲ್ಲಾರು ನಾವು ಮಾಡ್ಸ್ಕೊಂಡಿದೀವಿ ನಮ ಕ್ಲಾಸ್ ನಮ ತರಗತಿಗ ಇದ್ದಿದ್ದು ನಲ್ವತ್ತ್ ಮೂರ್ ಜನ ಇದೀವಿ
ಟೋಟಲ್ ನಲ್ವತ್ತ್ ಮೂರ್ ಜನ ಇದ್ವಿ ನಲ್ವತ್ ಮೂರ್ ಜನದಾಗ ಒಬ್ಬ ಒಬ್ಬ್ ಮಿಸ್ ಆಗಿದ್ದ ನೋಡ ಅಷ್ಟೆ ಒಬ್ಬಂದ ಬ ಬಂದ
ಸ ಮ
ಒಬ್ನೇ ಒಬ್ಬ ಬಂದಿರ್ಲಿಲ್ಲ
ಯಾರು ಒಬ್ಬತ್ ಬಂದಿದ್ದಿಲ್ಲ
ಒಬ್ನೇ ಒಬ್ಬ ಬಂದಿರ್ಲಿಲ್ಲ ಅವ ಆಲ್ರೆಡಿ ದಾವಣಗೆರೆ ಚೂಟ ಇದ್ದದ್ದ ಅದಕ್ಕ ಬಂದಿರ್ಲಿಲ್ಲ ಒಬ್ಬ ಮಿಸ್ ಆದ್ರ ಇನ್ನು ಉಳಿದ ಎಲ್ಲಾರೂ ಬಂದಿದ್ವಿ ನಲ್ವತ್ತು ನಾಕು ನಲ್ವತ್ ಮೂರ್ ದನ ನಲವತ್ತೆರಡು ಜನ ಎಲ್ಲಾರೂ ಬಂದಿದ್ ಎಲ್ಲ ಹುಡುಗರು ಎಲ್ಲ ಹುಡುಗಿರು
ಎಷ್ಟು ನಾನೂರು ಹಾ ಹೌದಾ
ಆ ಅವವಾಗ ಭಾಷಣ ಅದು ಇದು ನನ್ಗ ನಮ್ ಸರ್ ಒಬ್ಬ್ರ ಏ ಹೋಗ್ಲ ನೀನು ಮಾತಾಡ್ಲ ನೀನುೂ ಮಾತಾಡ್ಲ ಅಂತ ಫುಲ್ ಹ ಮಾತಾಡಿದೆೆ ಎಲ್ಲಾರು ನಕ್ ಬಿಿಟ್ಟಿದ್ರು ಗೊತ್ತು ಫುಲ್ ಅಂದ್ರ ನಕ್ ಬಿಟ್ಟಿದ್ರ ಅಂದ್ರ ನಾನ್ ಮಾತಾಡಿದಕ್ಕ ಎಲ್ಲಾರ ಎಲ್ಲಾರ ಖುಷಿಾಗಿದ್ರರು ಯಾಕಂದ್ರ ಕ್ಲಾಸ್ ಪಾಸ್ ಹಾಕಿನಿ ಅಂತಾನ ಅನ್ಕೊಂಡಿರ್ಲಿಲ್ಲ ಅಷ್ಟೇ ಹಿಂದುಳ್ದಿದ್ದೆ ನಾನು ಓದೋದ್ರಾಗ ಬೇರೆ ನಮ್ ನಮ್ ನಮ್ದ ಕ್ಲಾಸ್ ಸರ್ ಮಸ್ತ್ ಬಾರಿ ಚಲೋ ಇದ್ದ ಎಲ್ಲಾ ಎಲ್ಲಾ ಎಲ್ಲಾ ಸರ್ ಎಲ್ಲಾ ಟೀಚರು ನಿಮ್ ಮಗ ಫೈಲ್ ಹಾಕ್ತಾನ್ರೀ ಪಾಸ್ ಆಕ್ ಪ್ರಿನ್ಸಿಪಲ್ಲು ಹೇಳ್ತಿದ್ರು ಸರ್ ನಿಮ್ಮಗ ಪಾಸ್ ಆಗಲ್ಲ ಅಂತಂದು ಅಂದ್ರ ಪೇರೆಂಟ್ಸ್ ಮೀಟಿಂಗ್ ಆರ್ ಓದ್ತಿದ್ದೆ ನನ್ಗ ಸ್ಳೀಗ್ ಓದದಿರ್ಲಿಲ್ಲ ಹ ಅಂದ್ರೆ ನಮ್ ಸರ್ ಹೇಳ್ತದ ಹೇಳಿದ್ದ
ಹ್ಮ್
ಪಾಸ್ ಹಾಕ ಪಾಸ್ ಹಾಕನ್ರೀ ನಾನ್ ನಾನ್ ನಿಮ್ ಭರವಸೆ ಕೊಡ್ತೀನಿ ನಿಮ್ಮಗ ಪಾಸ್ ಹಾಕ್ ಹಾ ಎಷ್ಟ ಹೇಳ್ಕೊಳಿ ಬಾರಿ ಚಲೋ ಇದ್ದಾನ ಸರ್
ಹ್ಮ್
ಗಣಿತ ಪಾಠ ಮಾಡ್ತಿದವಾ
ಹ್ಮ್
ಚಲೋ ಹೇಳ್ತತೆ ಗಣಿತತ್ ನಮ್ಗ್ ಹತ್ತನೇ ಕ್ಲಾಸ್ ನ ಗಣಿತ ಹೇಳಕ್ ಇಬ್ಬರು ಇದ್ರ ಸರ್
ನಮ್ಗೆಲ್ಲಾ ಒಬ್ಬೊಬ್ಬ್ರ ನೋಡಿ ಎಲ್ಲಾ ಸಬ್ಜೆಟ್ ಗೋ ಒಬ್ಬೊಬ್ರ ಹೂವ ಇದು ಇದು ಸಮಾಜ ವಿಜ್ಞಾನ ಇದಐತ್ತಲ್ಲ ಎಷ್ಟು ಎಷ್ಟೋ ಕಂಡ ಇಯತದು ಗೊ ಎಷ್ಟು ಪಾಠ ಇದ್ದು ಒಬ್ಬ್ರ ಸರ ಇದ್ರು ಹೆಂಗ್ಂದ್ರ ಅವ್ರು ಹೆಂಗ್ ಮಾಡ್ತಿದ್ರು ಗೊತ್ತು
ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಹಾಗಾಕೇತಲ್ಲ ಆಮೇಲ್ ನಿಮಗ ಪಿಕ್ಚರ್ ಅಂದ್ರ ಇದು ಮೂವಿ ತೋರ್ಸ್ತನಿ ಅಂತ ಹೇತಲ್ಲ ಕರ್ಕೊಂಡ್ ಹೋಗ್ತಿದ್ರಾ ಪಠ ಅಷ್ಟ ಹೇಳಿ ಆಮೇಲೆ ಇಲ್ಲ ಟೈಮ್ ಇದು ಸಮಯ ಆಯತು ಹೋಗ್ಬಿಡ್ರಿ ಅಂತ ಹೇಳ್ಬಿಡ ಗೊತ್ತು ನಾವು ಎಷ್ಟು ಆಸೆಯಿಂದ ಕುೂತ್ಕ ದ್ವಿ ಏ ತೋರಿಸ್ತಾರ ತೋರ್ಸ್ತಾರ ಮೂವಿ ತೋರಿಸಸ್ತಾರ ಅಂತ ಹೇಳಿ ಆದ್ರ ತೋಸ್ತಾನೇ ಇದಿದ್ದಿಲ್ಲ ಅವ್ರು ನಿರಾಸೆ ಮಾಡ್ಬಿಡ್ತಿದ್ರ ಆಮೇಲೆ ಲಾಸ್ಟಿಗೆ
ಒಬ್ರು ಭಾರಿ ಚಲ ಹೇಳ್ತಿದ್ರು ನಮ್ ಕ್ಲಾಸ್ ಕ್ಲಾಸ್ ಸರ್ ಇದ್ರ ಅವ್ರು ಅವ್ರ ಭಾರಿ ಚಲೋ ಹೇಳ್ತಿದ್ರಿ ಇನ್ನೊಬ್ರು ಸರ್ ಬರ್ತಿದ್ರು ಬೆಳಗ್ ಬೆಳಗ್ ಹಾಸ್ಟಲ್ ಅವ್ರದ್ದ ಒಂದೇ ಕ್ಲಾಸ್ ಇರ್ತತ್ತು ಒಂದೇ ಮುಂಜೆನೆ ಪ್ರೇರ್ ಮುಗಿದ ತಕ್ಷಣ ಅವರ್ದ ಕ್ಲಾಸ್ ಇರ್ತತೆ ಬರಿ ಇರ್ತಿತ್ತು ಆತ ಮತ್ ಹೆಸರು ಇಟ್ಬ ಬಿಡಿದೀವಿ ಬರ ಒಂದ್ ಒಂದ ಲೆಕ್ಕದ ಸರ್ ಅಂತಂದ್ರೆ ಬಂದಿ ಅಂದ್ರೆ ಬರೀ ಒಂದ ಲೆಕ್ಕ ಹತ್ ಒಂದ ಲೆಕ್ಕ ಮಾಡ್ತಿದ್ದ ಅದು ಯಾವಾಗ ಲಾಸ್ಟ್ ಹತ್ ನಿಮಿಷ ಇದ್ದಾಗ ಮಾಡ್ಸಿದ್ದ ಹತ್ತು ನಿಮಿಷ ಐದ ಐದ್ ನಿಮಿಷ ಇದ್ದಾಗ ಮಾಡ್ಸಿದ್ದ ಅದಕಿ ನ ಬರಿ ಹ ಬರಿ ಏ ಮಾಡ್ರಿ ಏನು ಮಾಡಲ್ಲ ನೀವು ಆಠ ಪಚಿ ದಸ್
ಯವ್ವ ನಮದ್ರಾಗಿದ್ರು ಹ ದ್ವಿತೀಯ ಪಿ ಯು ಸಿ ಒಳಗ ಇದ್ರು ಒಬ್ರು ಗಣಿತ ಪಿಕ್ಚರ್ ಹೌತ್ ನೋಡತದ ಅಂದ್ರ ಅವ್ರಿಗೆಲ್ಲಾ ಗೊತ್ತಿತ್ತು ಎಲ್ಲಾ ಎಲ್ಲ ಗೊತ್ತಿತ್ತು ಆದ್ರೆ ಅವರಿಗೆ ಹೇಳಿಕೊಡಕ ಬರ್ತಿದ್ದಿಲ್ಲ ಅಂದ್ರ ವಿದ್ಯಾರ್ಥಿಗಳಿಗೆ ಹೇಳಕ್ ಹಾಕಿದ್ದಿಲ್ಲ ಆದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲಾ ಪಟ್ ಪಟ್ ಮಾಡ್ಬಿಡ್ತಿದ್ರು ಬೋರ್ಡ್ ಮೇ ಇದ್ರ ಮೇಲೆ
ಹ್ಮ್
ಅದು ನಮಗೇಏನು ಹೇಳ್ತಾನೆ ಇರೋದಿಲ್ಲ ನಾವು ಹಂಗೆ ಬರ್ಕೊಂಡು ಬರ್ಕೊಂಡು ಇರ್ತಿದ್ದೆವಿ ಅಷ್ಟೇ ಅಂದ್ರೆ ಹೇಳಕ್ ಬರ್ತಿದ್ದಿಲ್ಲ ಅವರಿಗೆ ಅದೆ ಎಲ್ಲ ಗೊತ್ತಿತ್ತು ಯಾಕೋ ಹೆಂಗೋ ಒಂದ್ ಪಸ್ ಆದ್ವಿ
ನಮ್ರಗಸರಂಗ ಅಂದ್ರ ಗಣಿತದಾಗ ಹತ್ತನೇ ಕ್ಲಾಸ್ ಗಣಿತದಾಗ ಒಂದ್ ಲೆಕ್ಕ ಮಾಡ್ತಿದ್ದ ಮಾಡ್ಸಸ್ತಿದ್ರ ಸರ್ ಮಾಡ್ಸಿದ ತಕ್ಷಣ ಎಲ್ಲರ್ಗ ಕೇಳದ್ರ ಅರ್ಥ ಆಯ್ತಾ ಅರ್ಥ ಆಯ್ತಾ ಎಲ್ಲಾರ ಹೂ ಅಂತಿದ್ರಿ ಎಲ್ಲಾರ ಹೂ ಅಂತಂದ್ರಾಗ ಈ ಲೆಕ್ಕ ಹೆಂಗ್ ಬಂದ ಅರ್ಥ ಆತಾ ಹೇಳ ಅವಾಗ ಅರ್ಥ ಆಗಿಲ್ಲ ಅಂತಂದ್ರೆ ಅರ್ಥ ಆಗಿಲ್ಲ ಅಂತಂದ್ರೆ ಏನ್ ಅರ್ಥ ಅ ಆಗಿಲ್ಲ ಹೇಳ ಅರ್ಥನ ಆಗಿಲ್ಲ ಏನ್ ಅರ್ಥ ಆಗಿಲ್ಲ ಅಂತ ನೀಏನ್ ಹೇಳ್ಬೇಕು ಹಂಗಂದ್ರೆ ನಿಮ ಏನು ಗೊತ್ತ ಇಲ್ಲ ನೀನ್ ನಾ ಒ ಹತ್ತನೇ ಕ್ಲಾಸ್ಗ ಇರಕ್ ಇಲ್ಲಓಲ್ಲ ಎಡನೇ ಕ್ಲಾಸ್ ಸಿಗ ಹೋಗಿ ನೀನ್ ಅಂತಿದ ಸ ಹಯ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಂದ ಕಲ್ಕಂಬ ನೀನು ಉಪಾಸ ಅಂತಂದ ತಗ್ಗಿ ಬಯ್ತಿದ್ರ ಅವಾಗ ಹ್ಮ್ ಹ ಅವರು ಬಾರಿ ಸಾಣೆ ಇದ್ರು ಸರ್
ಹ್ಮ
ಬಟ್ ಹೇಳಕ್ ಬ್ಯಸರ ಮಾಡ್ಕೊಂತಿದ್ರ ನಾವ ಅವಾಗ ಬಾರಿ ಮಸ್ತ ಇದ್ವಿ ಬೆಂಚ್ ಮ್ಯಾಗೆಲ್ಲಾ ಎಷ್ಟರು ಬಡತವಿ
ಇದ್ರ ಒಳಗ ಹತ್ತು ನೇ ಕ್ಲಾಸ್ನಗಕಾರರ ಒಬ್ರು ಇದ್ರು ಮಾನಪ್ಪ ಸವರ್ ಅಂತ ಹೇಳಿದ್ರು ಫುಲ್ಲು ಫುಲ್ಲ ಫುಲ್ ಅಂದ್ರೆ ಫುಲ್ಲ ಇದಿದ್ರು ನದು
ನಾ ಹತ್ತನೇ ಕ್ಲಾಸ್ತಾ ಇದ್ ಗಾಡಿ ಮ್ಯಾಗೆಲ್ಲ ಎಷ್ಟರು ಬರ್ದ್ ಬಿಟ್ಟಿದ್ವಿ ಒಬ್ಬೊಬ್ಬರ್ ಸಾರ್ಗೆ ಏನದ ಅಂತಾರೆ ಡ್ರಿದ್ರ ಎಲ್ಲಾರ ದ ಹೆಸ ಬರ್ದ್ ಬಿಟ್ಟವಿ ಈ ಸಾರಿ ಹಂಗ ಈ ಸಾರಿ ಹಂಗ ಹ್ಮ ಹಂಗ ಒಷ ಸಲ ಅಂತರು ಆ ನಡಕ್ ಕ್ಲಾಸಿಂದ ಹೊರಗ ಇರೋದ್ರ ಜಾಗ ಇರತ್ತಲ್ಲ ಅಲ್ಲಿ ಅಡ್ಗಡಲ್ಲಿ ನೀರೆಲ್ಲಾ ಚಾಲ್ಬಿಟ್ಟಿದ್ವಿ ಒಂದು ಸ್ವಿಚ್ ಕರೆಂಟ್ ಸ್ವಿಚ್ ಮುರಿದುಬಿಟ್ಟಿದ್ವಿ ಅದು ನಾನ್ ಮುರಿದ ಇಲ್ಲ ನಾನು ಅಲ್ಲಿಲ್ಲ ಇಲ್ಲ ಅಲ್ಲಿ ಇಲ್ಲ ಇಲ್ಲ ನಮ್ ಸರ್ ಬಂದ ಎಬ್ಸಿದ್ರ ಎಲ್ಲಾರ್ಗ ಈ ನೋಡಿದಾರ ನೆಪಸಿದ ವಾಪಸ್ಸ ನಾನ್ ಮಾಡೇ ಇಲ್ಲ ಅ ನ ನನ್ ಎಬ್ಬಿಸಿದ ನಾನ್ ಮಾಡೇ ಇಲ್ಲ ನನ್ಗ ನನ್ಗ್ ಗೊತ್ತೈ ನಾನ್ ಮಾಡೇ ಇಲ್ಲ ನಮ್ ಸರ್ ಹೇಳಕತ್ತೀನಿ ಸರ್ ನಾನ್ ಮಾಡೇ ಇಲ್ಲ ಸರ್ ಅಂತ ಕೇಳ ನವಲ್ಲ ನೀನ್ ಇರ್ಲಾರ್ದ ಯಾವ ಕೆಲಸ ಆಗಲ್ಲೇ ನೀನ್ ಫಸ್ಟ್ ನೀನ ಮಾಡರಿತಿ ಎಲ್ಲಾ ಅಂತಂದ ಹೆಂಗ ಕೊಡದಿನಿ ಅಂತಂದ್ರ ಅಪ್ಪಾ ನೆನ್ಸ್ಕೊಂಡ್ರ ಈಗೂ ಮೈದ ಜುಮ್ ಅನ್ನುತ್ತ ಫುಲ್
ಸಾರಿ ತಗೋ ಹುಷಾರ್ ಹ್ಮ್ ಹ್ಮ್